ಆಕೆ ನೀವು ಯಾವಾಗೂ ನಮಸ್ಕಾರ ಹೇಳ್ತೀರಾ ನಿಮಗೆ ಹಬ್ಬ
ಅಯ್ಯೋ ಮರ್ಕ ಬಿಟ್ಟೆ ನನ್ಗೆ ನಾನು ನಿಮಗ್ ನಮಸ್ಕಾರ ಅಂದ್ರೆ ಇಷ್ಟ
ನಮಸ್ಕಾರ ಹೇಳಿದರೆ ನನಗೆ ಇಷ್ಟ ಆಗುವುದಿಲ್ಲ
ಅದೇ ಮರ್ತ ಬಿಟ್ಟಿದ್ದೀನಿ ನಿಮಗೆ ಇಷ್ಟ ಆಗಲ್ಲಲ್ಲು
ಗೊತ್ತಿದ್ದು ಈ ತರ ಮಾಡ್ತೀರಲ್ಲ
ಹ್ಮ
ಹ್ಮ
ಹೌದು ಇಕೇ ಮಾಡಬಾರ್ದಾ
ಗೊತ್ತಿದ್ದು ಯಾಕೆ ಮಾಡ್ತೀರಾ ಹೇಳಿ
ಸುಮ್ಮನೆಗೆ
ನಂಗ ನೋವಾಗುತ್ತೆ ನೀವು ಹಂಗ್ ಮಾಡಿದ್ರೆ ಗೊತ್ತಂತ
ಏನಕ್ಕೆ ನಾವಗತ್ತು
್ಮ ಹ್ಮ್ ಗೊತ್ತಿದ್ದ್ ಈ ತರ ಮಾಡ್ರೆ ನೋ ಆಗಲ್ವ ಯಾರಾದ್ೂ ನೋಡ್ಲಿ
ಹ್ಮ ಹಗೆ
ಹ್ಮ ಮತ್ತೆ
ನೋಡು ನಮ್ಮ ಗೆಳತಿ ಏನೋ ಮಾಡ್ತಿದ್ದಾಳೆ ನಗ್ತಿದ್ದಾಳೆ ಜೋರಾಗಿ
ಹೌದು
ದೂರವಾಣಿಯಲ್ಲಿ ಅವರ ಗೆಳೆಯನನ್ನ ನೋಡಿ ಸಂದೇಶ ವನ್ನು ಕಳ್ತೊಂಡ ಈ ಅ
ಸರಿ ಇಲ್ಲಿೀ ಏನು ನಿಮ್ಮ ನಿಮ್ಮ ಸ್ನೇಹಿತ ್ವನ್ನಿ ಯಾವ ರೀತಿ ಇಡಿ
ಏನು ಮಾಡದು
ಸ್ವಲ್ಪ ಹೇಳಿ ಅವರಿಗೆ
ಏನಂತ ಇಲ್ಲದು
ಬೇರೆಯವರ ಜೊತೆ ಮಾತನಾಡಿದರೆ ಮಾತ್ರ ಅವರು ಸದ್ದು ಹೊರಗೆ ಬರುವುದಿಲ್ಲ ಂದ ಆಾಂದೆ ಅರ್
ಅದ ನಂಗೂ ಬರ್ತೀ ಏನ್ ಮಾಡ್ಬೇಕು
ನಡಿದರೆ ಮಾತ್ರ ಯಾಕೆ ಅಷ್ಟು ಜೋರಾಗಿ ಮಾತನಾಡುವುದು
ನೀವ ಒಂದಸಲಲಿ ಕೇೇಳಳ್ ನಡಿ ಏನ್ ಹೇಳ್
ೆ ಬೇಕು ಅವರ ಜೀವನದ ವಿಷಯ ನಿಮ್ಮ ಸ್ನೇಹಿತ
ಹಾ
ಹ ನಿಮ್ಮ ಸ್ನೇಹಿತೆ ನನಗೆ ಹೆ ಬೇಕು ಅವರ ಜೀವನ ನೀವು ಕೇಳಿ
ಹ್ಮ್ ಸರಿ ಬಿಡಿ
ಸರಿ ನಿಮಗೆ ಸೂರ್ಯ ಗೊತ್ತಾ
ಹೌ ಗತ್ತು
ಹ ಯಾವ ಬಣ್ಣ ಇರ್ತಾನೆ ಸೂರ್ಯ
ಯಾವ್ ಬಣ್ಣ ಇರ್ತಾನ ಬೆಳಗ್ಗೆ ಕೆಂಪುಣ್ಣ
ಮತ್ತೆ
ಮತ್ತೆ ವಿಳವನ್
ಹ್ಮ್ ಬಿಳಿ ಬಣ್ಣ ಇರ್ತ ಸೂರ್ಯ ನೋಡಿದ್ದೀರ ನೀವು
ಹ ಇನ್ನೇನು
ನೀವು್ ಯಾವ ಕಾಲದಲ್ಲಿ ನೀವು ಭೂಮಿಯಲ್ಲ ತಾನ ಬದುಕ್ತಿರೋದು
ಹ್ಮ್ ಹೌದು
ಮತ್ತೇಏನು ಭೂಮಿಯಲ್ಲಿ ನಾನ್ ಯಾವಾಗೂ ನೋಡ್ಲ್ಲ ಬಿಳಿ ಸೂರ್ಯ ಇರೋದು ಹಳದಿ ಹಳದಿ ಬಣ್ಣ
ಹಾ ಹಾ ಹಾ ಹಾ ಹಾ ಬಂದ್ಬಿಡ ಇಲ್ಲಿ
ಹ್ಮ್ ಏನು ಮತ್ತೆ ಬಿಳಿ ಬಂದ ಇರ್ತದಾ
ಹೌದು
ಹ್ಮ್ ನಿಮ್ ಯಾರ್ಳ್ಕೊಟರು ಅವ್ರನ್ನ ಚಪ್ಲಿ ತಗೊಂಡ್ಬಿಟಿ ಬುಕ್
ಅಯ್ಯೋ ನನ್ ತಂಗಿ ಒಬ್ಳ ಅವಳೆ ಅವಳೆ ಅವಾಗ ಹೇಳ್ತಿರ್ ತಾನೆ ಅವಳಗ್ ಹೊಡಿರಿ ಫಸ್ಟ್
ಇಲ್ಲ ನೀವು ದೊಡ್ಡವರಲ್ವಾ ಅವ್ರ ತಂಗಿ ತಪ್ಪ ಹೇಳಿದ್ರು ನೀವು ಓ ಇಲ್ಲ
ನಾನು ದೊಡ್ಡವಳಷ್ಟೇ ಆದ್ರೆ ಚಾಲಕಿ ಅವಳೇ
ಓಹೋಹೋ ಅಂದ್ರೆ ನೀವು ಸುಮ್ನೆ
ಅವ್ಳ ಹೇಳಿಂದನ ಪಾಲಿಸತೀನಿ ಅಷ್ಟೇ
ಅಷ್ಟೇ ನಿಮ್ಗ ಏನ್ ಗೊತ್ತಿಲ್ಲ
ಇಲ್ಲ ಇಲ್ಲ ನಂಗಗೇನು ಗೊತ್ತು
ಇವತ್ತು ಹಳ್ಯೋದಯ ಹೆಂಗಿತ್ತು ಬೆಳಿಗ್ಗೆ ಹೊತ್ತು
ಹೆಂಗಗೆ ಯ ಮಗ್ಲು ಹೆಂಗಿರುತ್ತೋ ಹಂಗ ಇತ ಏನು ಹೊಸದೇನಿಲ್ಲ
ಇಲ್ಲ ಏನೋ ಒಂದು ವಷಾಗಿತ್ತು ಇವತ್ತು
ಏನ್ ಅಂತದ ಇತ್ತು
ಇವತ್ತು ಬೆಳಗಿನ ಸೂರ್ಯನ ಬೆಳಕು ತುಂಬಾ ಆಹ್ಲಾದಕರವಾಗಿತ್ತು ಗತ್ತು ಕುತ್ತ
ಏನೋ ಗೊತ್ತಿಲ್ಲ ನಂಗೆ
ನೀವು ಬಿಡಿ ಹನ್ನೊಂದು್ ಗಂಟೆಗೆ ಗೆದ್ದ ಹೇಳಿದ್ರೆ ಎಲ್ಲಿ ಗೊತ್ತಾಗ್ತದೆ
ಹೌದು ನಾನು ಬೆಳಗ್ಗೆ ಎಂಟು ಗಂಟೆ ಈಗ ಒಂಬತ್ ಗಂಟೆಗೂ ಇದ್ದಾಗ ಬೆಳಗ್ಗೆ ಜಾಸ್ತಿ ಬೀಳ್ತಿ ಅದಕ್ಕೆ ಈ ಕಳ ತಿರುಕ ಮಲಕ್ಕಣ
ಮಲೆ ಕ ತು ಯದಗ ಕೊತ್ತ
ಹಕ್ಕೆೆ
ಯಾಕೋ ನಂಗ ನಿದ್ದೇನೆ ಬಂದಿಲ್ಲ
ನಾಳೆದ ನಾನ್ ಬೇಗ ಎದ್ದಳ್ತೀನಲ್ಲ ಆಗ ನಿಮ್ಮ ದೂರವಾಣಿಯನ್ನು
ಹ್ಮ್
ತಗಾತಿನತ್ ಆಾಗ ಬೆಳದ ಎದ್ದು ದಿನ ಹಡೀ ನೋಡರ
ಆಯ್ತು ನಿಮ್ಮನ್ ನಾನೇನ್ ಕೇಳ್ತಿದ್ದೀನಿ ನಿಮ್ಮನ್ನ ಸೂರ್ಯಾ ಬಗ್ಗೆ ಕೇಳ್ತಿದ್ದೆ ತಾನೇ.
ಹಾ ಹೇಳು ನೀನೇ ಹೇಳ್ತಿದ್ದಲ್ಲಾ.
ವ್ ಬೇರೋದಕ್ ಹೋಗ್ಬಿಟ್ರೇ ನಾನೆಂಗ ಹೇಳೋದು.
ನೀನೇ ಬೇರೆದ್ ಹೇಳ್ದೆ ಅದಕ್ಕೆ ನಾನ ಹೇಳಿದ್ನಪ್ಪಾ.
ಜೀವನದಲ್ ಸೂರ್ಯಾ ಮುಖ್ಯಾನಾ ಅಲ್ವಾ.
ತುಂಬ ಮುಖ್ಯಾ.
ಯಾವ್ ರೀತಿ ಹೇಳ್ತೀರಾ ತುಂಬಾ ಮುಖ್ಯಾ ಅಂತಾ.
ಹೌದು ಈಗ ಬೆಳಗ್ ಆಗಿಲ್ಲಾಂದ್ರೆ ನಮ್ ಜೀವ್ನಾ ಹೆಂಗ್ ಕಳಿಯಕ್ ಆಗುತ್ತೆ ಹೇಳ. ಸೂರ್ಯಾ ಹುಟ್ಟದ್ರೆನೆ ತಾನೇ ನಮಗೆ ಬೆಳಗ್ಗೆ ಆಗದು.
ಹ್ಮ್ ಮತ್ತೇನಿಲ್.
ನೀವ್ ಕತ್ಲಲ್ಲೇ ಜೀವ್ನಾ ಮಾಡ್ಬಿಡ್ತೀರಾ.
ಕತ್ಲಲ್ಲ ಅಂತಲ್ಲಾ ಇನ್ನ ಒಂದ್ ತುಂಬಾ ಮುಖ್ಯ. ಖ್ಯ ವಾದದೊಂದೈತೇ.
ಹೌದು ಸೂರ್ಯ ಇದ್ರೇನೆ ಈಗ ಬೆಳೆಗ್ಳೇಲ್ಲಾ ಬರ.
ಅದಲ್ಲಾ ಇನ್ನೊಂದ್ ಐತೆ.
ಇನ್ನೊಂದ ಎನೈತೆ.
ಸಸ್ಯಗಳಿಗೆ ಸೂರ್ಯ ತುಂಬಾ ಮುಖ್ಯ.
ಅದನ್ನೇ ಹೇಳ್ತಿರೋದು ಸೂರ್ಯ ಇದ್ರೇನೆ ಬೆಳೆಗಳೆಲ್ಲಾ ಚೆನ್ನಾಗ್ ಬರದು. ದು ಅಂತಾ.
ಆ ಮತ್ತೆ ಸಾ ಸಾತ್ ನೀ ಬರ. ಇಲ್ಲಾ ಸುಮ್ನೆ ಸುಳ್ಳೇಳಕೋಬೇಡಿ ಇರಿ.
ಅಯ್ಯೋ.
ಸೂರ್ಯನನ್ನ ಏನೋ ಒಂದು ಹೆಸರಿಯಿಂದ ಕರೀತಾರೆ ಏನಂತಾ ಗೊತ್ತಾ.
ಏನು ಬಾನು.
ಅಲ್ಲಾ ಅಲ್ಲಾ.
ಹೇಳ್ಲಾ.
ಹ ಹೇಳಿ.
ಪ್ರಕಾಶ ಸಂಶ್ಲೇಷಣೆ ಎಂದ ಕರೀತಾರೆ ಗೊತ್ತಾ. ಸೂರ್ಯನನ್ನೂ. ಯಾಕ್ ಗೊತ್ತಾ ಅಂಗ ಕರೆಯೋದು ಯಾಕ್ ಅಂಗ್. ಸೂರ್ಯ ಇಲ್ಲದಿಲ್ಲಾ ಅವನೆಯಲ್ಲಾ.
ಹ್ಮ್.
ಅಲ್ವಾ.
ಹೌದು.
ಸಸ್ಯ ಪಾನಿಗಳಿಲ್ಲಾ ಅಂದ್ರೆ ನಾವಿಲ್ಲಾ. ನಾವಿಲ್ಲಾ ಅಂದ್ರೆ ಅಂದ್ರೆ ಪ್ರಾಣಿಗಳ್ ನಾವ್ ಅಂದ್ರೆ. ಪ್ರಾಣಿ. ಇಲ್ಲಿಲ್ಲಾ ಅಂದ್ರೆ ಭೂಮಿ ಮೇಲೆ ಇನ್ನೇನ್ ಮತ್ತೆ ಇನ್ನೇನ ಏನ ಇರದೇ ಇಲ್ಲಾ ಭೂಮಿನೇ ಇಲ್ಲಾ ಅಲ್ಲಾ.
ಹ್ಹ.
ಆದರಿಂದ ನಾವು ಪ್ರಕೃತಿಯನ್ನ ಚನ್ನಾಗ್ ಕಾಪಾಡ್ಬೇಕು.
ಹ್ಮ್.
ಹ್ಮ್ ಸರಿ ನಾಳೆ ಬೆಳಿಗ್ಗೆ ಎದ್ದೇಳಿ ನೀವು. ಸೂರ್ಯೋದಯವನ್ನ ನೋಡೋದ್ನ್ ಸ್ವಲ್ಪ ಕಲ್ತ್ಕೊಳ್ಳಿ.
ಇಲ್ಲಾ ನಾಳೆ ಎದ್ದೊಳ್ತೀನಿ ಬೆಳಗ್ಗೆ.
ಬೇಗ ಎದ್ರೆ ನಿಮ್ಮ ಆರೋಗ್ಯ ಕೂಡ ಚನ್ನಾಗಿರುತ್ತೆ. ಜಾಸ್ತಿ ವರ್ಷ ಬದುಕ್ತೀರಾ ನೀವು.
ಇಲ್ಲಾಂದ್ರೆ ಬೇಗ ಸತ್ತೊತಿನಾ.
ಮತ್ತೆ.
ಬದುಕ್ತೇನಿ ಬಿಡಿ.
. ಹ್ಮ್ ಎದ್ದಿಲ್ಲ ಅಂದ್ರೆ ಬೇಗ ಸತ್ಹೋಗ್ತೀರ ನೋಡಿ. ನಿಮ್ ಬದುಕು ಬೇಕು ಅಂತ ಐತೆ ಇಲ್ಲ.
ಹೌದು.
ಹ್ಮ್ ಮತ್ತೆ ನೀವು ಈತರ ಯಾವಾಗ ಹನ್ನೆಡು ಗಂಟೆ ಹನ್ನೊಂದು ಗಂಟೆಗೆ ಎದ್ದೇಳಿದ್ರೇ ಹೆಂಗೆ. ನೀವು ಆರೋಗ್ಯಕರವಾಗಿರುತ್ತೀರಾ.
ಹ್ಮ್. ಇನ್ನು ಮುಂದೆ ಬೆಳಗ್ಗ ಎದ್ದೇಳುವುದನ್ನು ಕಲಿತೆನಿ ಬಿಡಿ.
ನೀವು ನೀವು ಮಾತನಾಡುವ ಕ. ಅದೇ ನನಗೆ ನಿಮಿಷಗಳಲ್ಲಿ ತೋರಿಸ್ತಾ ಇಲ್ಲ ನಿಮಗೆ ತೋರಿಸುತ್ತುದೆ ಏನು ನೋಡಿ.
ಹಾ.
ನೀವು ಮಾತನಾಡುತ್ತಿರುವ ಕರೆ ನನಗೆ ನಿಮಿಷ. ಗಳು ತೋರಿಸುತ್ತಿಲ್ಲ.
ನನಗೆ ತೋರಿಸ್ತಿದೆ.
ಎಷ್ಟಾಗಿದೆ.
ಏಳು.
ಅಷ್ಟೇನ ಇನ್ನು.
ಹೌದು.
ಸರಿ ಆಯ್ತು. ಚಂದ್ರನ ಬಗ್ಗೆ ಏನಾದ್ರು ಗೊತ್ತಾ ನಿಮ್ಗೆ.
ಹಾ.
ಚಂದ್ರನ ಬಗ್ಗೆ.
ಚಂದ್ರನ ಬಗ್ಗೆ ನೀವೇ ಹೇಳಿ ನನಗಷ್ಟು ಗೊತ್ತ.
ನನಗೂ ಅಷ್ಟೊಂದು ಗೊತ್ತಿಲ್ಲ ಅದಕ್ಕೆ ನಾನು ನಿನ್ನನ್ನು ಕೇಳ್ತಾ ಇರೋದು.
ನಂಗೂ ಗೊತ್ತಿಲ್ಲ ಅಷ್ಟ.
ಚಂದ್ರ ಏನು ಸೂರ್ಯ ಇದ್ರೆ ಸೂರ್ಯ ಅವರ ಹೆಂಡ್ತಿ ಚಂದ್ರ ಅಂತೆ.
ಹ್ಮ.
ಯಾಕೆ ನಗ್ತಿದಿರಾ ನಾನು ಹೇಳೋದು ನಿಮಗೆ ನಗು ತರಿಸ್ತಾತೈತಾ.
ಅಂದ್ರೆ ಹೆಂಡತಿ ಅಂದ್ರೆ ಅಲ್ವಾ ಅದಕ್ಕೆ.
ಹ್ಮ್ ಮತ್ತೆ ಒಬ್ರಾದ್ಮೇಲೆ ಒಬ್ರು ಹೋಗ್ತಾರೆ ಇಬ್ರು ಸೂರ್ಯ. ಚಂದ್ರ ಯಾವಾಗ ಹೊಂದಾಣಿಕೆ ಒಂದಾಗ್ತಾರೋ ಅವಾಗ ಗ್ರಹಗ ಬರುತ್ತೆ ಗೊತ್ತಾ ನಮ್ಗೆ. ಯಾ.
ಗ್ರಹಣ ಗ್ರಹಗ ಅಲ್ಲ.
ಗ್ರಹ ಬರ್ತೆ.
ಗ್ರಹಣ.
ಸರಿ ಗ್ರಹಣ ಆಗುತ್ತೆ.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
ಉಚ್ಚಾರಣೆ ಮಾಡಕ್ ಬಂದಿಲ್ಲ ಆದ್ರೆ ನನಗ್ ಗೊತ್ತು ಏನಂತ.
ಹ್ಮ.
ಸೂರ್ಯ ಅವ್ರ ಗಂಡ ಚಂದ್ರ ಹೆಂಡ್ತಿ. ಅವರಿಬ್ರು ಒಂದು ಲೈನ್ ಅಲ್ಲಿಲ್ಲ. ರೊಮ್ಯಾ ಏನಾದ ರೊಮ್ಯಾನ್ಸ್ ಮಾಡ್ಕೊಳಕ್ ಹೋದಾಗ.
ಹ್ಮ್.
ಇಲ್ಲಿ ಇಲ್ಲಿ ಏನೋ ಒಂದು ಆಂಗ್ಲ ಭಾಷೆ ಪದಾನ ಯೂಸ್ ಮಾಡ ಏನದು ಬಳಸ್ಬಿಟ್ಟೆ.
ಹ್ಮ್.
ಹ್ಮ ಮಾಡ್ಕೊಕೋಣಕ ಹೋದಾಗ. ಅವತ್ತೆ ನಮ್ಗೆ ಗ್ರಹಣ ಅಂತ ಹೆಸರಿಟ್ಟು ಅದ್ರಿಂದ ಬರುವಂತ ಕೀಡು ನಮ್ಮ ಮೇಲೆ ಬೀಳ್ಬಾರು. ಬಾರ್ದು ಅಂತ ಹೇಳ್ತಾರೆ.
ಹ್ಮ್.
ಬತ್ತತಾನ ಮದ್ಲು
ಇಲ್ಲ ಇಲ್ಲ ಇಲ್ಲೇ ಗೊತ್ತಾಗಿದ್ದು
ಹ್ಮ್ ಹ್ಮ್ ಮತ್ತ ನಕ್ಷತ್ರಗಳು ಏನ್ ಗೊತ್ತಾ
ಹ್ಮ್
ಹೇಳಿ ನೋಡೋಣ
ನಂಗ ಗೊತ್ತಿಲ್ಲ ನೀವ್ ಹೇಳ್ರಿ ನನಗ್ ಗೊತ್ತಿಲ್ಲ ಅಂತಾನೇ ನಿಮ್ಮನ್ ಕೇಳ್ತಿರೋದು
ಅಂದೆ ಸೂರ್ಯ ಹ್ಮ್ ಯಾವಾಗೂ ಚಂದ್ರನ ಹತ್ರನ ಇರಲ್ಲ ಅಲ್ವಾ ಅದಿಕ್ಕೆ ಅದಿಕ್ಕೆ ನಕ್ಷತ್ರ ಚಂದ್ರನಿಂದ ನೋಡ್ಕೊತವೆ ಇವಾಗ ನನ್ ಹೆಂಡತಿ ಯಾರ್ ಜೊತೆ ಆದ್ರೂ ಹೋಗ್ಬಿಡ್ತಾಳೆ ನೋಡ್ ಕೊಳಿ ಅಂತ ಸೇವಕರನ್ ಇಟ್ಬಿಟ್ಟು ಹೋಗ್ತಾಳೆ ಈ ಭೂ ಪ್ರಪಂಚನೇ ನನ್ಗೆ ಸೇವಕರಾಗಿರ್ಬೇಕು ಎಲ್ಲಿ ನನ್ ಹೆಂಡ್ತಿ ಹೋಗ್ಬಾರ್ದು ಅಂತ ತ್ತ ಸೂರ್ಯ ಹೇಳಿ ನಕ್ಷತ್ರಗಳು ಹೇಳ್ಬದಂತೆ ನನ್ ಹೆಂಡ್ತಿನ ನೋಡ್ಕೋ ಎಲ್ಲೋ ಹೋಗ್ಬೇಡ ಅಂತ ಗತ್ತ ಏನಿ ಹೋಗ್ಬಿಡುತ್ತೆ ಗೊತ್ತಾ ಅದಕ್ಕೆ ನಕ್ಷತ್ರಗಳು ಎಲ್ಲಿ ನೋಡಿದ್ರು ಇರ್ತವೆ ಅದಕ್ಕೆೇ ತಿನ್ಲ ಕಾ ಕಾ ಕೂವಗಲಾಶ ಸೇವಕರೆನ್ನ ಬಿಟ್ಟುಗ್ಬಿಟ್ಟಿದ್ದಿದ್ದಾರೆೆ ಸೂರ್ಯ ಪಾಪ ಅಲ್ವಾ ಅವರು ಹೆಂಡ್ತಿನ ಬಿಟ್ಟು ವರ್ಷಾನಗಟ್ಲೆ ಇರ್ತಾನೆ
ಹೌದು
ಹ್ಮ್ ನನ್ಗೂ ಒಂದೊಂದಸರಿ ಪಾಪಾ ಅನ್ಸುತ್ತೆ
ನೀವು ಹಂಗ ಇರ್ತೀರಾ
ಏ ಇಲ್ಲಪ್ಪಾ ನಾ ನನ್ ಗಂಡನ್ ಬಿಟ್ಟ ಒಂದ್ ನಿಮಿಷನ ಇರಲ್ಲ
ಯಾಕೆ
ಯಾಕೋ ಗೊತ್ತಿಲ್ಲ ನನ್ಗಿನ್ನು ಯಾರಂತ ನನ್ ಗಂಡ ಗೊತ್ತಿಲ್ಲ ಅಂದ್ರೆ ಗೊತ್ತದರ ಮೇಲೆ ಚೆನ್ನಾಗ್ ಪ್ರೀತಿ ಮಾಡ್ಬೇಕಲ್ವಾ
ಆಯ್ತು ನಿಮ್ ಅಣ್ಣನ್ ಬಗ್ಗೆ ಸ್ವಲ್ಪ ಪಾ ಏನ್ ಯಾವಾಗ ಕನ್ಸು ಬಿದ್ದಿರ ಅದೆಲ್ಲಾ ನೆನಪು ಮಾಡ್ಕಲ್ರರಿ ಮತ್ತೆ ಕರೆ ಮಾಡ್ತೀನಿ
ಸರಿ